ಏನ್ ಮಾಡ್ತಿದ ಮಗಾ
ಏನಿಲ್ ಮಗಾ ಸುಮ್ನೆ ಕ ಕುತಗೋಂಡಿದ್ದ ನ ನೀ ಎನ್ ಮಾಡತ ಇದೀಯಾ
ಏನಿಲ್ಲ ಮಗಾ ಸುಮ್ನೆ ಕೂತ್ಕೋನೋ ನಾನ್ ಆರಾಮಾ
ಆರಾಮಿದೀನಪ್ಪಾ ನೀನ್ ಆರಾಮಿದಯಾ
ಆರಾಮ್ ನೋಡಪಾ ನಾನು ನಿನ್ ಆಶೀರ್ವಾದ ಮಗ ಎಲ್ಲಾ
ನಿಮ್ಮ ಆಶೀರ್ವಾದಪ್ಪಾ ನಿಮ್ ಮಿತ್ರರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ
ಹೌದಾ ನಮ್ಮ್ ಆಶೀರ್ವಾದ ಸದಾ ಕಾಲ ಇರುತ್ತ ಮಗಾ ನೂರ್ ವರ್ಷ ಟೆನ್ಷನ್ ತಗಬೋಡ ಎನು
ಹೌದಾ ಇದು ಮೊನ್ನೆ ಏನೋ ಹೇಳಿದ್ರೆ ನಿನ್ ಮನ್ನ ನಿನ್ ಬಗ್ಗೆ
ಹೌದಾ ಏನ್ ಹೇಳಿದ್ರಪ್ಪಾ
ಏನೋ ತುಂಬಾ ಹುಷಾರ ಅಲ್ಲಪ್ಪಾ ಅವನ್ಗೆ ಬೇರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಿದ್ದಾರೆ ಹೌದಾ ಹುಸಾರಿಲ್ವಾ ನಿನ್ಗೆ ಏನ್
ಹೌದು ಗುರು ಸ್ವಲ್ಪ ಹುಷಾರ ಇದ್ದಿಲ್ಲ ನನ್ಗೆ ಅದು ಏನಾಗಿತ್ತ ಅಂದ್ರೆ ಬ್ರಾಂಕಿಯ ಎಲ್ಲ ಅಸ್ತಮ ಆಗಿ ಬಿಟ್ಟಿತ್ ನನ್ಗೆ
ಹೌದಾ
ಹ ಅದು ಜಾಸ್ತಿ ಎಕ್ಸೆಸಿವ್ ಕಫು ಮತ್ತೆ ಹ್ಮ್ ಜಾಸ್ತಿ ಸೀನ್ ಬರೋದು ಅದು ಆಗದು ಹೊಟ್ಟೆ ತೊಳ್ಸದು ಅದು ಎಲ್ಲಾ ಜಾಸ್ತಿ ಆಗಕತಿತ್ತು ಫುಲ್ ಸೀರಿಯಸ್ ಆಗ್ಬಿಟ್ಟಿದೆೆ ಒಂದು ಎರಡ್ ಮೂರ್ ತಿಂಗಳ ನೋಡು ನಾನ್ ನಾನ್ ಆಗಿರ್ಲಿಲ್ಲ ನೋಡ
ಅದ ಹೇಳಿದ್ರು ಅ ಅಯ್ಯೋ ಏನು ಜಿಲ್ಲಾನಗ ಏನೊ ಹುಷಾರ್ ಹುಷಾರಿಲ್ಲ ಅಂತ ಒಂದ್ ತುಂಬಾ ತುಂಬಾ ಇದ ಇದ ಇದ ತೊಂದ್ರೆ ಒಳಗಾಗಿದೆ ಏನ ಅಂತ ಹೇಳಿದ್ರು
ಹೌದು
ಹ್ಮ್ ಅಂದ್ರೆ ನೀವ್ ಮನೆದ ಊಟನ ಜಾಸ್ತಿ ಮಾಡ್ಬೇಕು ಹೊರಗಂಡ ಹೊರಗ ಹೋರಗಡೆನ ಊಟಾ ಮಾಡ್ಬಾರ್ದು
ಹೌದು ನಾ ಬರೀ ಈಗ ನೋಡು ಜಾಸ್ತಿ ಹೊರಗಡೆನ ತಿರ್ಗಾಡದಲ್ಲಾ ಮನೇಲಿ ಊಟನೇ ಮಾಡಲ್ಲ ಜಾಸ್ತಿ ಏನಿಲ್ಲ ಬರೀ ಹೊರಗೆ ಹೊರಗಿಂದೆ ಎಲ್ಲಾ ಹೊರಗಿಂದ ತಿಂತೀನಿ ನೋಡ ಒಂದ್ ದಿನಾನೂ ನಾನು ಒಂದ್ ಎರಡ್ ನಾಲ್ಕ ಐದ ವರ್ಷ ಆಯ್ತ ನೋಡ ಬರೇ ಹೊರಗಿನ ತಿನ್ನೋದ ಆಯ್ತು ಬರೇ ಮನೇಲಿ ತಿಂದಿ ಎಲ್ಲ ತಿಂದ್ರೆ ನೈಟ್ ಒಂದ್ಸಲ ಅದು ಯಾವಾಗಾದ್ರೂ ಒಂದ್ಸಲಿ ಅಬ್ಬಾಬ್ಬಾ ಅಂದ್ರೆ
ನೀವು ಹೊರಗಡೆ ತಿಂತೀ ಅಲ್ ನೀನು ಹೊರಗಡೆ ತಿಂದಂದ್ರೆ ಏನಾಗುತ್ತಂದ್ರ ಇವಾಗ ಎಷ್ಟೋ ಅದು ಎಣ್ಣೆ ಅಂತ ಗೊರ್ತ್ತಾನೆ ಎಣ್ಣೆಯಲ್ಲಿ ಪದಾರ್ಥದಲ್ಲಿ ಮಾಡ್ತಾರೆ ಅಡುಗೆ ಅದರಲ್ಲ ದಿನ ಒಂದ ಅ ಎಣ್ಣೆಯಲ್ಲಿ ಅದರಲ್ಲಿ ಪೂರಿ ಕೊರಿಯೋದು ನಾನಾ ತರ ಅದೇ ಎಣ್ಣೆನ ಮತ್ತೆ ಸಾಂಬಾರ್ ಹಾಕೋದು
ಹ ಹೌದು
ಮತ್ತೆ ಅದೆಲ್ಲಾ ಹೊರಡೆ ಇಟ್ಟಿದ ಮಾಡಿ ಮಾಡಿ ಎಲ್ಲ ಹೊರಗಡೆ ಇಟ್ಟ ಹೊರಗಡೆ ಇಟ್ಟಿದ್ದಾರೆ ಅ ಇಡ್ಲಿ ಮಾಡೋದು ಅದು ವಡಾ ಏನೇ ಇರ್ಲಿ ಒಂದು ಮಾಡಿರ್ತಾರಲ್ಲ ಅದು ಹೊರಗಡೆ ಇಟ್ಟಿರ್ತಾರೆ ಹೊರಗಡೆ ಮೇಲೆ ಅದೇ ಇವಾಗ ಅಂದ್ರೆ ಅದ್ರ ಮೇಲೆ ಅಂದ್ರೆ ಕ್ರೀಮ್ ನಾಶಿಕ ಕು ಒಂದ್ರ ನೊಣಗಳಾಗ್ಲಿ ಇಲಿಗಳು ತಿನ್ನೋದಾಗ್ಲಿ ಹ್ಮ್ ಆ ತರ ಆಗೋದ್ರಿಂದ ತುಂಬಾ ನಮ್ಗೆ ಅದಲ್ಲಿಂತ ರೋಗ ಹರಡುತ್ತವೆ
ಹೌದಪ್ಪಾ ಹಂಗ ಆಯ್ತು ನೋಡ ನನ್ಗನು ಏನ್ ಮಾಡ್ತವಿ ಸುಮ್ಮ ಅಲ್ಲಾ ಬಹಳ ರೊಕ್ಕ ಖರ್ಚ ಆಯ್ತು ನೋಡು ಇಷ್ಟು ದಿನ ತಿರುಗಿ ಆಡ್ದು ಇಷ್ಟು ದಿನ ಎಲ್ಲಾ ಮಾಡಿದ್ದು ಅಲ್ಲಾ ವೇಸ್ಟ್ ಆಯ್ತು ಸುಮ್ನೆ ಏನಿಲ್ಲ ನೀನ್ ನ್ ಮಾಡಕದಯ ನೀನ್ ಎಲ್ಲಾ ಆರಾಮ
ನಾನ್ ಆರಾಮಿದ್ದೀನನೆ ಈ ವಿಷಯಗಳ ನಾನ್ ತುಂಬಾ ಬೇಜಾರ ಬಿಿಡ್ತಲ್ಲಾ
ಹೌದೌದು್ ಮಗ ಏನ್ ಮಾಡ್ತಿ ಮತ್ತೆ
ಅದ್ಕ್ಕೆ ಅವ್ನು ನನ್ಗ್ ಸ್ವಲ್ಪ ಫೋನ್ ಹಚ್ಚಿಲ್ಲ ಅದ್ಕ್ಕೆ ಏನಾಯ್ತು ಏನಿಲ್ಲ ಅಂತ ಮಂದೆ ನನಗೆ ಹೇಳಿದೆ ರಮೇಶ್ ಹೇಳಿದೆ ನಂಗೆ
ಹೌದಾ
ಹ ಈ ತರ ಆಗಿದೆ ಅಂತ
ಹ ನಾನು ಯಾರಿಗು ಹೇಳಿಲ್ಲಗರು ಫೋನ್ ಹಚ್ಚಕ್ ಹೋಗಿಲ್ಲ ಯಾರಿ ಸುಮ್ನೆ
ಅಯ್ಯೋ ಗುರು ಏನಾದ್ರು ಸಹಾಯ ಬೇಕಿದ್ರೆ ಕೇಳಕ್ ಧಾರವಾಳವಾಗಿ ನಾನು ಸಹಾಯ ಮಾಡ್ತೇನೆ ನಿಂಗೆ
ಹ ಮಾಡ್ತೇವರು ಬಟ್ ನಾನೇ ಯಾರಿಗ್ ಹೇಳಕ್ ಹೋಗಿಲ್ಲ ಸುಮ್ನೆ ನಮ ನಾನ ಇದ್ದೆ ಫೋನೇ ನೋಡಿಲ್ ನಾನು ಇಷ್ಟ ದಿನ ಆದ್ರನು ಸುಮ್ನೆ ಇವತ್ತು ಯೂಸ್ ಮಾಡಕತ್ತತಿನ್ ನೋಡಿ ಏನೇನ್ ಅಂದ್ರುನೂ
ಹೌದಾ ಅದೇ ಹೇಳದಕ್ಕೆ ಈಗೆ ಆರಾಮಿಲ್ಲ ಅಂತಂದ್ರು ಏನಾದ್ರೂ ದುಡ್ಡುಗು ಅಂತ ದುಡ್ಡದ್ ಬೇಕಿದ್ರೆ ಕೇಳಪ್ಪ ಧಾಳವಾಗಿ ಕೊಡ್ತೀನಿ ನಾನು ಆಗೇನಿಲ್ಲ
ಹೌದಾ
ಮತ್ತೆ ದುಡ್ಡಗೋಸ್ಕರನನು ಆರೋಗ್ಯ ನೀನು ಅ ಆದ ಮಾಡ್ಕೊ ಹೋಗಬೇಡ
ಓ ಸ್ವಲ್ಪ ನನ್ಗುನು ದುಡ್ಡು ಬೇಕಾಗಿತ್ತು ಗುರು ಈಗ ದುಡ್ಡಿನ ಸಮಸ್ಯೆ ಬಾಳ ಅದ ರ್
ಹೂ ಎಷ್ಟು ಬೇಕ ಎಷ್ಟು ಬೇಕ ಹೇಳ ನ ಧಾಳ ಕೊಡ್ತೀಿ ನನ್ ಕೈಲ ಆಗಕ್ ಎಷ್ಟ ಆಗುತ್ತೆ ಅಷ್ಟ ಕೊಡ್ತೀಿ ನಿಮ್ ದೊಡ್ಡು
ಇವಾಗ ಅದು ಆಪರೇಷನ್ ೀಪರೇಷನ್ ಎಲ್ಲಾ ಮಾಡಿದ್ವಿ
ಹೂ
ಹೂ ಆಬ್ರಷನ್ ಮಾಡಿ ಏನಿಲ್ಲಾ ಅಂದ್ರನು ಒಂದು ಹತ್ತ ಹದ್ ನಿಂದ್ ಲಕ್ಷ ಹೋಗ್ಯ ಗುರು ಅಲ್ಲಿ ಎಲ್ಲ ಹೋಗಿ
ಅಷ್ಟೊಂದ್ ದುಡ್ಡು ಆಗಿದ ಖರ್ಚು
ಹೌದರು ಏನ್ ಮಾಡ್ತಯ ಎಲ್ಲಾ ಮಧ್ಯೆ ಹಾಸ್ಪಿಟಲ್ದಾಗ ನಿಂಗೆ ಗೊತ್ತಲ್ಲ ಹೆಂಗ್ ಕುಯತಾರೆ ಅಂತ
ಹಾ ಗೊತ್ತು ಗೊತ್ತು ಜ ಜನ ಬಡವರ ನೋಡಲ್ಲಪ್ಪಾ ಬಡವರ ನೋಡಿ ಎಲ್ಲಾ ಎಲ್ಲೋ ಎಲ್ಲ ಬರೋದೆೇ ಬಡವರಿಗೆ
ಹೂ ಹಂಗೆ ಅದ ನೋಡ್ ಎಲ್ಲ ನಾನು ಇಷ್ಟೆಲ್ಲ ತಿರುಗಾಡಿ ಎಲ್ಲಾ ಅಲ್ಲಿ ಇಲ್ಲಿ ಎಲ್ಲಾ ಹೋಗಿ ಇದು ಮಾಡಿ ನಾನ್ ರೊಕ್ಕ ಇ ಮಾಡಿದ್ದೇವರು ಬಟ್ ಎಲ್ಲಾನು ಏನ್ ಮಾಡ್ ನೋಡಿ ಎಲ್ಲಾ ಇದು ಕೇಳಟ್ಟೆ ಇ
ಹೌದಾ
ಹೂ
ಹೂ ಪರವಾಗಿಲ್ಲ ನಗೆ ಎಷ್ಟು ಬೇಕ್ ದುಡ್ಡು ಹೇಳ ಕೇಳಿ ನಾನ್ ಕೊಡ್ತೀನಿ ನಂ ಕೈಲಾಗಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ
ಒಂದು ಹೂ ಐದ್ ಲಕ್ಷ ಕೊಡಗರು ಮತ್ತೆ ನಿನ್ಗೆ ರಿಟರ್ನ್ ಕೊಡ್ತೀನಿ ಇವಾಗ ಅದ್ರನ್ನ ನನ್ ಬರ್ಿದ್ದಾಗ ಆದ್ರೆ ಬಡ್ಡಿಗೆ ಕೊಡು ಹಂಗೇನಿಲ್ಲ
ಇಲ್ಲ ಗುರು ಬಡ್ಡಿಗ ನ ಸ್ನೇಹನ ಬಡ್ಡಿಗೋಸ್ಕರ ಮಾಡಿಲ್ಲ ನಾನು ಅಮರವಾಗಿರ್ಲ ಎ ಸೇಹ ಮಾಡಿರೋದು ಬಡ್ಡಿಗೋಸ್ಕರ ಮಾಡಿದ್ರೆ ಹೆಂಗನ್ ಆಗ್ತಿತ್ತು.
ಇದು ಮಗ ಇದು ನಿಜವಾದ ಸ್ನೇಹ ಅಂದ್ರ ನಂದು.
ಹ ಮತ್ತೆ ಬಡ್ಡಿ ಬೇಡ ನಿನ್ ಕಯ ನಿನ್ ಕೈಯಲ್ಲಿ ಯಾವಾಗ ಆಗುತ್ತೆ ಯಾವಾಗ ಕೊಡು ಇಲ್ಲಾಂದ್ರೆ ಇಲ್ಲ.
ಹಾ ನಿನ್ಗೂ ಬೇಗಾಗತ್ತಲ್ಪ ಅವಾಗ ಅವಾಗ್. ನೀನು ಏನ ಪ್ರಾಬ್ಲಮ್ದಲ್ಲಿ ಇರ್ತೀರೋ ಇಲ್ಲ. ನಾನ್ ಮಗ ನಿನ್ಗೆ ಯಾವ ಪ್ರಾಬ್ಲಮ್ ಇದ್ರನು ಬಿಟ್ಟ ಕೊಡಲ್ಲ ಮಗ.
ಇವಾಗ ನಾವು ಯಾರನ್ನ ಕಷ್ಟದಲ್ಲಿ ಇರೋನ ಸಹಾಯ ಮಾಡ್ತೀವಲ್ಲ.
ಹ್ಮ್.
ನಮ್ಮನ್ನ ನಾವ್ ಕಷ್ಟದಲ್ಲಿರುವೋರು ಇನ್ನೊಬ್ಬರು ನಮ್ಮನ್ನ ಸಹಾಯ ಮಾಡ್ತಾರೆ ಈ ತರ.
ಹೌದೌದು ಹೌದ ಮಗಾ ಹೌದು.
ಹ ಯಾರೇ ಕಷ್ಟ ಅಂತ ಬಂದಾಗ ಅವ್ರನ್ನ ನಾವ್ ಸಹಾಯ ಮಾಡ್ಬೇಕು ಯಾವತ್ಲ ನಿಗಾಯಿಸಬಾರ್ದು.
ಹ್ಮ್ ಹೌದು ಮತ್ತ ನ್ ಮಗ ನಿನ್ ಮ್ಯಾರೇಜ್ ಕೇಳಪಟ್ಟೆ ಹೌದಾ ಮ್ಯಾರೇಜ್ ಮಾಡ್ಕತಿಯಾ.
ಇಲ್ಲ ಮನೇಲಿ ಹೇಳ್ತಾ ಇದ್ರು.
ಹ್ಮ.
ಅದೇ ನೋಡೋಣಪ್ಪಾ ಮದ್ವೆ ಮಾಡ್ಕೊ ಅಂತ ಹೇಳಿದ್ರು ಮನೇಲಿ.
ಹ್ಮ್.
ಹ್ಮ್. ಇಲ್ಲ ಗುರು ನಾನ್ ಇನ್ನ ಓದ್ತಾ ಓದ್ತಿನಮ್ಮ ಹೇಳಿದ್ದೇ ನಮ್ಮ ಮನೆಲಿ ಇನ್ನ ಓದ್ಬೇಕು ನಾನು.
ಹ್ಮ್.
ನಂದೇ ಆದ ಒಂದ ದಾರಿ ಇದೆ ಆ ದಾರಿ ಮುಟ್ಟೋ ತನಕ ನಾನ್ ಮದುವೆ ಆಗಲ್ಲ ಅಂತ ಹೇಳಿದೀನಿ ಮನೇಲಿ.
ಹ್ಮ್
ಇಲ್ಲಪ್ಪ ಮನೇಲಿ ಮಾಡ್ಕೊ ಅಡಗೆ ಮಾಡರು ಯಾರಿಲ್ಲ ಇವಾಗ ಮನೇಲಿ ಒಬ್ಬ್ರ ಅಲ್ಲ ನಮ್ಮಮ್ಮ ಇರೋದು.
ಹೌದೌದು.
ಅದಕ್ಕೆ ಅಡುಗೆ ಮಾಡೋಕ್ ತುಂಬಾ ಕಷ್ಟ ಆಗ್ತದಪ್ಪಾ ನೀನ್ ಬೇಗ ಮದುವೆ ಮಾಡ್ಕೊ ಅಂತ ಹೇಳಿದ್ರು.
ಮತ್ತೆ ಮಾಡ್ಕೊಲ್ಲ ಮತ್ತೆ ಏನ್ ಮಾಡ್ತಿ ಈಗ ಮನೇಲಿನ ಅಮ್ಮ ಒಬ್ಬಳ ಮಾಡ್ಬೇಕಾ.
ಇಲ್ಲ ಮ ನಂದು ಕೂಡ ಒಂದ್ ಸ್ವಲ್ಪ ಒಂದು ನಂದೇ ಆದ ಒಂದ ಕನ್ಸ ಇದೆ ಆ ಕನ್ಸನ ನನ್ಸ ಮಾಡ್ಬೇಕಲ್ಲ ನಾನು.
ಹ್ಮ ಹೌದೌದು ಅದನ್ನ ಇದದು.
ಯಾಕಂದ್ರೆ ನಾನು ಆದ್ರೆ ಮದುವೆಯಲ್ಲಿ. ಅದಾಯ್ತು ಇದಾಯ್ತುಂದ್ರೆ ಕುಟುಂಬದ ಸಮಸ್ಯೆಗಳು ಎದುರಿಸಸ್ಬೇಕಾಗುತ್ತೆ ನಾನು ಆಮೇಲೆ. ಮದ್ವೆ ಆದ್ಮೇಲೆ ಅದ್ಕಕೆ ವಲ್ಲೆ. ನಿಂದ್ರಮ್ಮ ಇನ್ನೊಂದ ಎರಡ್ ವರ್ಷ ಹೇಳಿದ್ದೀನಿ.
ಹ್ಮ್.
ಹೇಳಿದಾರ ಮನೇಲಿ ಕೂಡ ನೋಡ್ಬೇಕ ಹಾ ಇನ್ನೊಂದು ವರ್ಷ ನಿಂದು ಯಾವಗ ಮದ್ವೆ.
ಏ ನಮ್ದು ಇನ್ನ ಇದಾಗ್ಲಿ ತಡೀಪಾ ಹುಷಾರ ಆದ್ನಾಗ ಆರಾಮ ಆದ್ನಾಗ ನಾನ ಮನೇಲಿ. ಅಮ್ಮ ನೋಡಿದಿದ್ದಾರೆ ಸಂಬಂಧ ಈಗ ಆಲ್ರೆಡಿ.
ಆಲ್ರೆಡಿ ಆಗಿದ್ಯಾ ನಿಂದು ಎಂಗೇಜ್ಮೆಂಟ್ ಅದ ಮಾಡ್ಕೊಂಡಿದ್ದೀಯಾ.
ಮಾಡ್ಕೊಬೇಕ ಈಗ ಎಲ್ಲಾ ಆರಾಮ್ ಇರಾಮ್ ಆದ್ಮ್ಯಾಗ ಸ್ವಲ್ಪ. ಇವಾಗೆಲ್ಲಾ ಸಾಲ ಆಗಿದೆ ಅಲ್ಲ ಒಂದು ನಾಕ ಐದಾರ ಲಕ್ಷ.
ಹ್ಮ.
ಹ ಅದೆಲ್ಲಾ ತೀರಿಸಿ ಸ್ವಲ್ಪ ಆಗಕ್ ಮತ್ತೆ. ಹಂಗ ಏನ್ ಮಾಡ್ತ ನನ್ಗುನು ಮತ್ತೆ ಈಗ. ಅಮ್ಮನುೂ ಒಬ್ಬಳೇ ಆದಳ ಮನ್ಯಾಗ ಈ ಕಡೆ ಅವ್ರನು ಹೊಲ್ಗ ಹೋಗ್ಬೇಕು ಅದಕ್ಕೆ ಹೋಗಬೇಕು ಅವ್ರನ ಜ ಜಾಸ್ತಿ ತೊಂದ್ರರೆ ಆಗ್ಕದದ
ಹೂ
ಹೂ ಅದಕ್ಕೆ ಮತ್ತೆ ಮಾಡ್ಕೊಂಡ್ ಬಿಡ್ತನ್ ಮಗ ಏನ ಏನ್ ಮಾಡ್ತಿ
ಹ ತೊಂದ್ರೆ ಆದ್ಮೇಲೆ ಮತ್ತೆ ಅನಿವಾರ್ಯ ಮತ್ತೆ ಶನಿವಾರ ಬಂದ್ಮೇಲೆ ಅ ಮಾಡ್ಲೇಬೇಕು ಆಮೇಲೆ ಮಾಡಕ್ ಆಗಲ್ಲ
ಮತ್ತೆ ಏನ್ ಮಾಡ್ದ್ ಈಗ ಮದುವೆ ಇತ ಅಂದ್ರೆ ಅದೊಂದು ಫ್ರೀಡಮ್ ಇರಲ್ಲ ಗುರು ಬರೇ ಮನೇಲಿ ಕೂಡ್ಬೇಕು ಅದು ಮಾಡ್ಬೇಕು
ಹಾ ಅದೇ ನಾನು ನಮ್ದು ಕೂಡ ಅದೇ ಟೆನ್ಷನ್ ಅದಕ್ಕೇ ನನ್ ಮದುವೆ ಆಗ್ತಿಲ್ಲ ಇನ್ನು
ಮತ್ತೆ ಆಮ್ಯಾಗ ಎಲ್ಲಾ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲಿ ಮಾತಾಡಕ್ ಆಗಲ್ಲ ಏನಿಲ್ಲ ಸುತ್ತಾಡಕ ಆಗಲ್ಲ
ಮದ್ವೆ ಆದ್ಮೇಲೆ ಜವಾಬ್ದಾರಿ ಅಂತ ಬಂದ್ಬಿಡುತ್ತೆ ಒಂದ್ ಶಬ್ದ ಕೇಳ್ಬಿಟ್ರಾಯಯ್ತು ಆದ ಜವಾಬ್ದಾರಿ
ಒಳಗಾಗಬಾರ್ದ ಅಂತ ನಾನು ಬಟ್ ಏನ್ ಮಾಡ್ತಿ ಮಮ್ಮಿ ಆ ಅಮ್ಮ ಅವನ್ ಮುಖ ನೋಡಿ ಬಿಡಪ ಆಗಿ ಬಿಡಮ್ಮ ಅಂತ ಒಂದ್ ಹಂಗ ಆಗತ್
ಹೌದಾ ಅವ್ ನಿನ್ ಜೊತೆ ಇರ್ತನಲ್ಲಾಂದೇಏ ರಮೇಶ್ಂದೇನ್ ಮದ್ವೆ ಆಯ್ತು ಅಂತ ಕೇಳ್ಪಟ್ಟೇ ನಿಜಾನ
ಹ ಹೋಯ್ತು ಗುರು ಅವಂದು ಮೊನ್ನೆ ಮದ್ವೆ ನಮ್ಗೆ ಹೇಳಿಲ್ಲ ಅವನು ಏನು ಒಂದ ಮಾತ್ ಆ ತಂದ ತಾನೆ ಮಾಡ್ಕೊಂಡವನೇ
ಹೌದಾ ನನಗೂ ಕೂಡ ಹೇಳಿಲ್ಲ ಅವ್ನು ನಾ ಈ ತರ ನಮಗೆ ಭಯಂಕರ ಕೋಪ ಬಂತ್ ಅಂತಂದ್ರೆ ನಮ್ ಮೊನೆ ಬೇರೆ ಹೇಳಿದ್ರು
ಹೂ ನಿನಗೂ ಹೇಳಿಲ್ವಾ
ನನಗೂ ಹೇಳಿಲ್ಲ ಅವ್ನು
ಹಬ್ಬ ಬಾಬಾ ಒಬ್ಬನೇ ಮಾಡ್ಕೊಂಡವನೇ
ಏನ್ ಮಾಡಿದಗ ಏನ್ ಗೊತ್ತಿಲ್ಲ ಅದ್ಕ್ಕೆ ಸರಿಪಾ ಏನೋ ಬಿಸಿಿ ಆಗಿದ ಅನ್ಸತ ಅದ ಕೇಳಿಲ್ಲ ಅಂತ ಆೇ ಫೋನ್ ಹಯತ್ೆ ಫೋನ್ ಕೂಡ ರಿಸೀ್ ಮಾಡ್ತಾಲ್ಲ ಅವನು
ಹೌದಾ ಹೂ ಹೂ ಹೂ ನಂದು ನಾನ್ ಗೊತ್ತೇ ಇಲ್ಲ ಗುಡ ನನ್ಗ ಅವ್ನ್ಿಗೆ ಮದ್ವೆ ಇದೆ ಅಂತ ಯಾರು ಹೇಳೆ ಎಲ್ಲ ನೋ ನನ್ಗನು ನಾನಾದ್ರೂನು ಹೋಗಿ ಬರ್ತಿದ್ದೆ
ಬರ್ತಿದೆಯ ನನಗೂ ಕೂಡ ಹೇಳೆಲ್ಲನು ನಾಾನು ನಾನ ಎಲ್ಲಾ ನಮ್ದು ಯಾವದೇ ಒಂದು ನಮ್ಮ್ ಮನಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಿ ನಾನು ಅವ್ನಿಗೆ ಆಹ್ಾನಿಸ್ತೀನಿ್ ಬರ್ರಿ ಅಂತ ಅವಂದು ಒಂದು ಕಾರ್ಯಕ್ರಮ ಕೂಡ ನಂಗು ಹೇಳಿಲ್ಲ ಬನ್ನಿ ಅಂತ
ಇರ್ಲಿ ಬಿಡು ಗುರು ಅವ್ನು ಏನ್ ತಿಳ್ಕೊಂಡವ್ನು ಏನು ನಮ್ ಬಗ್ಗೆ ಏನಾದ್ರು ಬೇರೆಯವರು ಏನ ಅಚ್ಚಿ ಕೊಟ್ಟಾರೇಏನೋ ಏನ್ ಮಾಡೋನಾ ಬಟ್ ನಾವು ಹೆಂಗಿದೀವ ಅಂತ ನಮ್ ಗೊತ್ತು ಬಟ್ ಯಧುಕೇ
ಹಾ ಹ ಈ ಈ ಮಾತ್ ನಿಜಾನೆ ಆದ್ರರು ಕೂಡ ಅಂದ್ರೆ ಇವಾಗ ದೋಸ್ತನ ಫ್ರೆಂಡ್ಶಿಪ್ ಅಂದ್ರೆ ಕೊನೆವರೆಗ ಇರ್ಬೇಕ ಅದು ಕಾಲೇಜ್ ಮುಗತಾನ ಫ್ರೆಂಡ್ ಚಿಪಲ್ಲಾ ಸಾಯವರೆಗ ತನಕ ದೋಸ್ತಿನಾ ಅಂಗೇ ಉಳ್ಸ್ಕೊಂಡ್ ಹೋಗ್ಬೇಕು ಅದು ನಿಜವಾದ ಸ್ನೇಹ ಅಂದ್ರೆ ಹಾ ಒಂದು ವರ್ಷ ಹ ಒಂದ್ ವರ್ಷ ಎರಡು ವರ್ಷ ಕಾಲೇಜಲಿ ಹೋದ್ಮೇಲೆ ನನ್ ಗೆಳೆಯ ಆತರ ಇತಾರೆ ಅಲ್ಲ ಜೀವನ ಪೂರ್ತಿ ಒಂದ್ಸತಿ ಗೆಳೆಯ ಅಂಬ ಗೆಳೆಯಂದ್ೇ ಆ್ತು ಜೀವನ ಪೂರ್ತಿ ಗೆಳೆಯನೇ ಆಗಿರ್ಬೇಕು
ಹ ಮೆಮೊರೀಸ್ನ ಎಷ್ಟು ಕ್ರಿಯೇಟ್ ಮಾಡಿರ್ತಿವಿ ಗೊತ್ತಾ ಮತ್ತೆ ಅವ್ನ್ ಜೊತೆ ಎಲ್ಲಾ ಇವಾಗ ನೋಡರಿ ಮದ್ವೆ ಆ ಮದ್ವೆ ಆಗಿದ್ದಾನ ಬಟ್ ಒಂದ್ ಕಾಲ್ ಕೂಡ ಮಾಡಿಲ್ ನೋಡ ಅವಾ ಹೆಂಗಿರ್ಬೋದು
ನನ್ಗೂ ಕೂಡ ತುಂಬಾ ಬೇಜಾರಾಯ್ತು ಒಬ್ಬನೇ ಏನ್ ಮಾಡ್ಕೊಂಡ ಮದುವೆ ಅಂತಂದೆ ನಾನು
ಹೌದೌದೌದು ಇರ್ಲಿ ಬಿಡುಪಾ ಏನ್ ಮಾಡ್ದ ಮದುವೆ ಆಗನ ಸಿಗ್ತಾನಲ್ಲಾ ಯಾವಾಗನ್ ಬಂದಾಗ ಅವಾಗ ಮಾತಾಡಮ ಮತ್ತ ನೋಡಮ ಏನ್ ಅಂತಾನ
ಹ್ಮ ಅದೇ ಸರಿ ಒಂದ್ ಮನೇಲಿ ಫೋನ್ ಬರ್ತದ ಆಮೇಲೆ ಮೇಲೆ ಕಾಲ್ ಮಾಡ್ತೀರಾ
ಹಾ ಸರಿ ಸರಿ ಆ ಸರಿ